ಹಲೋ ಹಲೋ
ಹಾ ಆರಾಮಿ ಸಮಾಚಾರ
ಏನ್ ಮಾಡ್ತಾ್ದರಿ
ಕುತಣಿ ಮ ಮಳೆ ವಾತಾವರಣ ಇಲ್ಲ ಅಂಗೇಡಿ ಒಂದ್ ಸ್ವಲ್ಪ ಮೆ ಮಾಡ ಮಾಡ ಎಲ್ಲ ಹಾಕ್ತ ಬಟ್ ಮಳೆ ಬರ್ತಾ ಇಲ್ಲ ಹ ಮಾಡ ಮಾಡ ಮಾಡ ಇದೀರಿ ಮತ್ ಮಳೆ ಮಳೆ ಮಳೆ ಬರ್ತಾ ಇಲ್ಲ
ಹಾ
ಅದೇ ದೊಡ್ ಪ್ರಾಬ್ಲಮ ರೀ
ಹ್ಮ
ಹ್ಮ ವಾತಾವ ವಾತಾವರಣ ಸ್ವಲ್ಪ ಚೆನ್ನಾಗಿಲ್ಲ ರೀ
ಹೌದುೌದು ಕ್ಲೈಮೇಟ್ ಮಳೆಯಾಗಿ ಎಷ್ಟ ದಸ ಆಯ್ತ ಅವಾಗ ಮಳೆಯಾಗಿ ಎಷ್ಟ ದಿವಸ ಆಯ್ತ
ಮಳಾಗಿ ಒಂದು ಫೋರ್ ಟ ೈ್ ಡೇಸ್ ಆಯ್ತ್ರಿ ಫೋರ್ ಟು ಫೈವ್ ಡೇಸ್ ಇಂದ ಮಳೆ ಆಗಿತ್ತು
ಹಾ ಇವತ್ತೇನ ನಿಮ್ ಅನ್ಸಿದ ಪ್ರಕಾರ ಮಳೆ ಬರುತ್ತ ಅನ್ಸುತ್ತಾ
ಹ್ಮ ವೆದರಿಂಗ್ ಒಳಗ ಇದು ನಾವು ಫೋನಲ್ಲಿ ನೋಡಿದ್ರೆ ಒಂದು ಫಾರ್ಟಿ ಟ ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಇದೆ ಅಂತ ಇದ್ದಾರೆ ನೋಡ ಅದು ಹೆಂಗಾಗುತ್ತೆ ಮತ್ತೇರಿ
ಪ್ರಕಾರ ಯಾವ ತಿಂದ್ರೆ ಚಲೋ ಅಂತ ವೆಜ್ ನಾನ್ ವೆಜ್
ಏನ್ ರೀ ವಜ್ಜ ಹಾ ವೆಜ್ಜೇ ರೀ
ಹೆಜ್ಜೆ ಆರೋಗ್ಯಕ್ಕೆ ಒಳ್ಳೇದಂದ್ರೆ
ಹಾ ವೆಜ್ ಅಲ್ಲಿ ಒಂದೊಂದ್ಸ ಡೈಜೆಷನ್ ಪ್ರಾಬ್ಲಮ್ ಇದ್ದಾರ ನಾನ್ ವೆಜ್ ಬಹಳ ಕಷ್ಟ ರೀ
ಹಾ ಹಾ
ಸ್ವಲ್ಪ ಡೈಜೆಸ್ಟಿವ್ ಎನ್ಸೈಸ್ ಒಳಾಗಲ್ಲ ಆಗಲ್ಲ ಅದ್ರ ಸಂಬಂಧ ಸ್ವಲ್ ಡೈಜಸ್ ಡೈಜೆಸ್ನ್ ಪ್ರಾಬ್ಲಮ್ ಇದ್ದಾರೆ ಬಹಳ ಕಷ್ಟ
ಹಾ
ಮತ್ತರಿ
ಮತ್ತೇನಲ್ಲ
ಹ್ಮ್ ಏನ್ರೀ ಗೌರ್ಮೆಂಟ್ ಇವಾಗ ನಾ ನಾ ತರ ನೋಟಿಫಿಕೇಶನ್ಸ್ ಬಿಡ್ತಾರೆ ಗರ್ಮೆಂಟ್ ಎಕ್ಸಾಮ್ಗೆ ಬಹಳ ಜನ ಅಪ್ಲೈ ಮಾಡ್ತಿದ್ದಾರೆ ಪೊಲೀಸ್ ಕಾನ್ಸ್ಟೇಬಲ್ ಬಲ್ಸಂತ
ಹಾ ಹೌದ್ರೀ
ಪೊಲೀಸ್ ಕಾನ್ಸ್ಟೇಬಲ್ಸ್ ಮತ್ತೆ ಡೇಟ್ ಎಸ್ ಡ್ ಮಾಡ ನಂತತ್ರ ಈ ಅಪ್ಲೈ ಮಾಡಕಕ್ಕೆ ನೀವು ಅಪ್ಲೈ ಮಾಡ್ತೀರಿನ್ರರಿ
ಇಲ್ಲ ಇಲ್ಲ ನಿಮ್ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಇರೋದ್ರಿಂದ ಇದೆ ಅಪ್ಲೈ ಮಾಡಲ್ಲ
ಿಜಿಕ ಬರಂಗಿಲ್ಲನ್ರಿ ಅದ್ರಾಗ ಇಲ್ಲ ರೀ ನಂದು ಫಿಸಿಕಲ್ ಬರಲ್ಲ ಹೈಟ್ ಸಂಬಂಧ ಸ್ವಲ್ಪ ಕಷ್ಟ ಆಗತ್ರಿ
ಹಾ
ಮಾಡ್ತಿದೀವ ರೀ ಪ್ರಿಪರೇಷನ್ ಸ್ಲ್ಲ್ಪ ಇದೆ ಮಾಡ್್ದ ರೀ ಇ ಅಪ್ದ ಮಾರ್ಕ ಇಿಲ್ಲ ರೀ ಸ್ವಲ್ಪ ಜಾಸ್ತಿ ಇಂಪ್ರೂವ್ ಮಾಡಬೇಕು ಹೊರಗಡೆ ನಮಗ್ ಕಂಪೇರ್ ಮಾಡಿ್ರ ಇನ್ನು ನಾವು ಕೆಳಗೆ ಇದೀವಿ ಅನ್ಸತ್ತೆ
ಹಾ ಹೌದೌದು ಬಾಳದು ಉಕರ ಅದಕ್ಕೆ
ಬಾಳ್ ಹದ್ಬೇಕ ಸೋರ್ಸ್ ಏನ ಸೋರ್ಸ್ ನನ್ನ ಹತ್ರ ಅದ್ರ ತಕ್ಕಂತ ಇಲ್ಲ ಸ್ವಲ್ ಸ್ವಲ್ಪ ಇದಾವೆ ಅವೆಲ್ಲ ಕಲೆಕ್ಟ್ ಮಾಡ್ಕೋಬೇಕು ಎಲ್ಲ ಕಲೆಕ್ಟ್ ಮಾಡ್ಕ ಒಂದು ಸಿಲಬಸ್ ಶೀಟ್ ರೆಡಿ ಮಾಡ್ಕೊಂಡು ಟೈಮ್ ಟೇಬಲ್ಾಕೊಂಡು ಸ್ಟ್ಬೇಕುೀ ಯಾವ್ ಚಪ್ಟರ್ ಮುಗ್ಬೇಕು ಯಾವ್ ಚಾಪರ್ೇಲೆ ಸಿಕ್ಲ್ಲ ಸಲ್ವ ಮಾಡಬೇಕು
ಹಾ
ನಾ ಲಟೋ ಜಡಬಲಿ ಕೇಸೆಟ್ ಹೆಂಗ ನಾವು ಪ್ರೀಿಯಸ್ ನಮ್ಮ ಕಾಲೇಜ್ ಡೇಸ್ ನಲ್ಲಿ ಎಕ್ಸಾಮಸ್ ನ
ಹಾ
ಸೇಮ್ ಅದೇ ತರ ಇಲ್ಲಿ ಕೂಡ ಅಪ್ಲೈ ಮಾಡಿದ್ರೆ ಆಗತ್ರಿ ಇಲ್ಲಿ ಡಿಗ್ರಿ ಕಾಲೇಜಿಗೆ ಬಂದ ಏನ್ರಿ ಫೋನ್ ಅಲ್ಲಿ ಬಿಡುತ್ತ ನವು ಅಲ್ಲಿ ಕಾಲಜ್ನ ಇದ್ದ ಕರೆಟ್ ಸ್ಟಡಿ ಅವರ್ ಇರ್ತಿತ್ತು ಟಮ ಟಬಲ್ ಇರ್ತಿತ್ತು ಎಲ್ಲ ಕರೆಕ್ ಇರ್ತಿತ್ತು ನಾ ಕರೆಕ್ಟ್ ವರ್ ಮಾಡಿದ್ವಿ
ಹ
ಸ್ಟಡಿ ಅವರ್ಸ್ ಇರಲ್ಲ ಏನು ಇರಲ್ಲ ಇಲ್ಲಿ ಬಹಳ ಕಷ್ಟ ಆಗುತ್ತೆ
ಹೌದೌದು ಫೋನ್ ಇರುತ್ತಲ್ಲ ಫೋನ್ ಡಿಸ್ಟ್ರಾಕ್ಷನ್ ಆಗಿರುತ್ತೆ
ಹ್ ಬಿಸ್ರಾಕ್ಷನ್ತ್ ನಿ ಆಕ್ಸ್ಫರ್ಡ್ ಕಾಲೇಜ ಅಲ್ರಿ
ಆನಂದ ಆಕ್ಸ್ಫರ್ಡ್
ಕಾಲಜ್ ಬಗ್ ಡಿಟೇಲ್ಸ್ೇಳ್ತಿರಿಾವ ತರ ನೀವ್ ಅಕಾಡೆಮಿಕ್ಸ್ ಹೆಂಗ್ ಮುಗಸಿದ್ರಿ ಲೆಕ್ಚರ್ಸ್ ಲೆಕ್ಚರ್ಸ್ ಹೆಂಗಿದ್ರು
ಆ ನಾಗರಭಟ್ಟ ಕಾಲೇಜು ಒಂದು ಒಳ್ಳೆ ಕಾಲೇಜು ಅದು ಹಬೇಕಾದ್ರೆ ಒಖಾರೆ ಎಜುಕ ಶಿಕ್ಷಣ ಮಾತ್ರ ಚಲೋ ಇತ್ತು ಟೀಚರ್ಸ್ ಚನ ಇರ್ತಿದ್ರು ಒಳ್ಳೆ ಒಳ್ಳೆ ಪಾಠ ಹೇಳ್ತ ಒಳ್ಳೆ ಒಳ್ಳೆ ರೀತಿಯಿಂದ ಹೇಳ್ತಾರ ಟೀಚರ್ಸ್ ಇರ್ತದ್ರು
ಹಾ ಮೇನ್ಲಿ ಫಿಸಿಕ್ಸ್ ಯಾವ ತರ ಹೇಳ್ತಿದಿದ್ದಾರೆ ಫಿಸಿಕ್ಸ್ ಎಲ್ಲಾ ಕಡೆ ಪ್ರಾಬ್ಲಮ್ ಬಯಾಲಜಿ
ಫಿಸಿಿಕ್ಸ್ ಚಲೋ ಆಳ್ತೀ ಅವರು ಮತ್ ಟೀಚರ್ನ ಟೀಚರ್ಗಳನ್ನ ಇಲ್ಲಿಂದ ಎಲ್ಲಿಂದ ಪೂರ ಪರಿಣಿತ ಪರಿಣ ಫಿಸಿಕ್ಸ್. ಶಾಸ್ಕತ್ರದಲ್ಲಿ ಪೂರ ಪರಿಣಿತ ಹೊಂದಿದರನ್ನ ಕರ್ಕೊಂಡ್ ಬರ್ತೀರ. ಅಂದ್ರೆ ಬೇರೆ ಬೇರೆ ರಾಜ್ಯದಿಂದ ಕರ್ಕೊ್ ಬರ್ತರೋ ಅವ್ರು ಚೆಂದ ಹೇಳ್ತಿದ್ರೆ.
ಹೊರ ರಾಜ್ಯದವ್ ಬಂದ ಇಲ್ಲಿ ಹೇಳ್ತಿ ಬಾಳಾ ಅನುಭವಳ್ಳವರು.
ಎಲ್ಲ ಬಾಳ ಬಹಳ ವರ್ಷದಿಂದ ಬೋಧನೆ ಮಾಡ್ಕೊತಾ ಬಂದಿರುತ್
ಓಕೆ ಓಕೆ ಅವಾಗ ಎಕ್ಸ್ಪೀರಿಯೆನ್ಸ್ ಬಾಳ ಇರುತ್ತೆ.
ಎಕ್ಸ್ಪೀರಿಯನ್ಸ್ಳ.
ಮತ್ತೆ ಮೆಟೀರಿಯಲ್ಸ್ ಎಲ್ಲ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ಯೂಸ್ ಮಾಡ್ತಿದ್ರ ಮಕ್ಳಿಗೆ ಕೂಡ ಕೆಲಸ ಅದು ಮಾಡ್ಸಕ್ಕೆ.
ಹಾ ಎಲ್ಲಾ ಚಲೋ ಇರ್ತೇತ್ರಿ. ಒಳ್ಳೆ ಹೇಳ್ಬೇಕಾದ್ರೆ ಅಲ್ಲಿ ಆ ಊದ ಇದು ಓದೋದಕ್ಕೆ ಬಹಳ ಒತ್ತಾಯ ಕೊಡ್ತಾರೆ ಎಲ್ಲ ಯಾವ ಸ್ಪ ದೈಹಿಕ ಶಿಕ್ಷಣದಲ್ಲಿ ಯಾವವು ಅಂತಪರ ಒತ್ತಾಯ ವನ್ನು ಮಾಡ್ತಿರ್ಲಿಲ್ಲ.
ಶಿಕ್ಷಣಕ್ಕೆ ಪ್ರಿಫರೆನ್ಸ್ ಎಲ್ಲ ಸ್ಟಡೀಸ್ಗೋಸ್ಕರ ಕೊಡ್ತಿದ್ರು ಡಿಫರೆಂಟ್ ಆಗಿ.
ಹಾ ಸಿ ಹ ಬೇರೆ ಬೇರೆ ತರ ಯಾವ್ದ ದೈಹಿಕ ಶಿಕ್ಷಣ ಅಥವಾ ಯಾವುದೇ ಕಲ್ಚರಲ್ ಸೋಷಿಯಲ್ ಯಾವುದ ಕು ಒತ್ತಾಯ ಕೋಡ್
ಹಾ ಹಾ ಹಾ ಸಾಂಸ್ಕೃತಿಕ ಆಗಿರ್ಬೋದು ದಹಿಕ ಶಿಕ. ದೈಹಿಕ ಶಿಕ್ಷಣ ವಿಭಾಗ ಆಗಿರ್ಬೋದು ಯಾವ್ದಕ್ಕೂ ಕೊಡ್ತಿರ್ಲಿಲ್ಲ ನ. ಬರಿ ಶಿಕ್ಷಣಕ್ಕೆ ಮಾತ್ರಿದ್ರ ಎಲ್ಲ ಎಲ್ಲ ಹುಡುಗರಿಗೆ ಆಯ್ತು ಹುಡುಗರಿಗೆ ಆಯ್ತು.
ಹಾ ಶಿಕ್ಷಣ ಶಿಕ್ಷಣ ಶಿಕ್ಷಣ.
ಎಲ್ಲ ಏಮ್ಸ್ ರ್ಯಾಂಕ್ ಹೊಡದಿದ್ದಾರೆಂದ ಅಲ್ಲಿ.
ವರ್ಷಕ್ಕ ಏನಿಲ್ಲ ಅಂದ್ರೆ ಐದರಿಂದ ಐದು ಐದರಿಂದ ಆರು ಹುಡುಗೋರ ಹೋಗ್ತಾರ ಎಮ್ಸ್ಗೆ ಇಲ್ಲಿ ಅಲ್ಲಿಂದ.
ಐದರಿಂದ ಆರ ಹೋಗ್ತಾರಿ ಸರಿ ಎನ್ಸಿಗೆ ಹ್ಮ್ ಹ್ಮ್ ಹ್ಮ್.
ವರ್ಷ ವರ್ಷ ಹೊಗ್ತಾರ. ಒನ್ ಒನ್ ಟೈಮು ಒಬ್ಬತ್ತ. ನಮ್ ಸೀನಿಯರು ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಒಂದ್ ಮಾರ್ಸ್ ತಗೆದಿದ್ದ ಆ ಅಣ್ಣ. ಏನೋ ಇ ಆದ್ೂ ಸಹ ನಮ್ಮ ಫ್ರೆಂಡ್ಸ್ ಹೋಗಾರೆ.
ಓಕೆ ಓಕೆ ಓಕೆ. ನಿಮ್ ನಿಮಗೆಾಳ ಟಾಲಂಟ್ ನೆಜ್ ಇತ್ರಿ ನಿಮ ನೀವು್ಬೋದತ್ತು ಅರಂಡ್ ೈವ್ ಹಂಡ್ರಡ್ ತರ ನಿಮ್ಫೈವ ಹಂಡ್ರೆಡ್ ತರ.
ಹ್ಮ್ ಸಿಗ್ತಿದ್ರೆ ಸ್ವಲ್ಪ ಓದೋದ ಆಲಿಲ್ಲ ಅವಾಗ.
ಕಡೆ ಹೆಂಗ.
ತಾವ ನಮ್ಮ ಕಡೆ.
ಬಾಳ ಬಿಸ್ಲ ರಿ ಸಮ್ಮರ್ ಡೇಸ್ನ ಅಂತ ಬಾಳ ಬಿಸ್ಲ ನಮ್ಮ ಕಡೆಕಿ ಇಲ್ಲಿ ಬಾಳ ಟಂಪ್ರೇಚರ್ ರೈಸ್ ರಿ.
ಹಾ ಅದೇ ಕರಾವಳಿ ಕಡ ಹೋದ್ರೆ ತಂಪಿರುತ್ತೆ.
ತಂಪಿರುತ್ತೆ ಆದ್ರೆ ಪೂರಾ ಹ್ಯುಮಿಡಿಟಿ ಹೆಚ್ಚಗಿರುತ್ತೆ ಅಲ್ಲ ಅಲ್ಲಿ.
ಹೌದೌದು ಇಮಿಡಿಟಿ ಬಾಳ ಇರುತ್ತೆ.
ಚಿಕ್ಕಬಳ್ಳಾಪುರ ಬಾರಿ ಅಂತಾರಸ ಮಳೆಗಾಲದಲ್ಲಿ ಅಂತ ಪೂರಾ ಚಂತಕ ಮಳೆ.
ಓಕೆ ಓಕೆ.
ಯಾವಾಗಲೂ.
ಹಾ ಹಾ ಹಾ ಹ ಮಳೆ ಬಂದ್ರೆ ತರಿ ಮಳೆ. ಬಂದ್ರೆ ರೈತರಿಗೆಲ್ಲ ಅನುಕೂಲ ಆಗುತ್ತೆ ಅವರು ಅವ್ರಂದ ನಾವು ಬೆನಿಫಿಟ್ ಸರಿ ರೈತರಿಗೆ ಅಕೂಲ ಆದ್ರ ನಾವು ರೈತರ ಮಳಲ್ಲಿ ಚೆನ್ನಾಗಿ ಹೋದಭವುದು ಫೈನಾನ್ಷಿಯಲ್ ಪ್ರಾಬ್ಲ್ ಇಲ್ಲ ನಾವು ಎಜುಕೇೇಶನ್
ಹ ಅದೇ ಓದೋ ಹೋದ್ ವರ್ಷ ಮಳೆ ಹೆಚ್ಚಗಾಗಿದ್ದ ಕಾರಣ ಮತ್ತೆ ಏಳುವರಿಗಳು ಚಲೋ ಬರ್ಲಿಲ್ಲ ಅಲ್ರೀ.
ಹೌದು ಹೌದು ಬೇರೆ ನೀವು ಹಾಕಿದ್ರೆ ಇಳುವರೇ ಚಲೋ ಬರಲ್ಲ ನೀವು ಬತ್ತಾ ಬೆಳದ್ರೆ ಕರೆಕ್ಟ್. ಮಳೆ ಆದ್ರೆ ಓಕೆ ಅದು ಬರುತ್ತೆ ಒಂದ್ಸತಿ ಮತ್ತೆ ನಾವು ಹಾರ್ವೆಸ್ಟಿಂಗ್ ಮಾಡ್ ಮುಂದೆ ಮಳೆ ಬಂತಂದ್ರೆ ಮುಗೀತ್ ಕತೆ.
ಎಲ್ಲಾವು ತಳಗೆ ತಳ್ಳಗೆ ಬಿದ್ಬಿಡ್ತು.
ಹ ಆರ್ವೆಸ್ಟ್. ಹೆಚ್ಚಿಗಿ ಮಾಡ ಮುಂದ ಒಂದು ತಾಸ ಗಾಳಿ ಬಿಲು ಗಾಳಿದಾಗ ಕೆಳಗ ಉದರಿ ಬಿಡ್ತವ ಮತ್ತೇನ್ ಪ್ರಯೋಜನ. ಸೀಡ್ಸೆ ಕೇಳಕ್ ಬಿದ್ ಗ್ರೇನ್ಸ್ ಅಥವಾ ಸೀಡ್ಸೆ ಕೇಳಕ್ ಬಿಡ್ಡಿಂದ ಮ್ಮತ್ತೇನ್ ಪ್ರಯೋಜನ.
ಹಾ ಎಲ್ಲ ಮತ್ತೆ ಕೆಸರ ಮತ್ತೆ.
ಹೇ ಮುಗತ್ರಿ ಕತೆ ರೈತರು ಬಾಳರೀ ರೈತ್ ರು ಜೀವನ ಯ ಯಾವದಕ್ಕೂ ಬರಲ್ಲ ಯಾವ್ದದಕ್ಕೂ ಇರಲ್ಲ ಅಂತ ಅನ್ಕೊಂಡ್ಬಿಡ್ತ ಪಾಪ ಯಾಕಂದ್ರೆ ಬಹಳಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಅದ್ರ ಪಾರ್ಟಿ ಲೈಸರ್ಸ್ಗೆ ಪೆಸ್ಟಿಸೈಡ್ಸ್ಗೆ ಬಹಳ ಹೊರಗಡೆ ನಗದಿ ತಗೊಂಡ ಬಂದಿತಾರೆ ಅವರಿಗೆ ಮತ್ತೆ ಪೇ ಮಾಡಿ. ಮಾಡ್ಬೇಕಲ್ಲ ಅವ್ರ ಅಮೌಂಟ್.
ಹಾಂ
ನಮ್ ಕಡೆ ಫರ್ಟಿಲೈಜರ್ ಅಂಗೆ ತಗೊಂಡ ಬಂದಿರ್ತಾರೆ ಒಂದು ಸಫರ ಎಕ್ಝಾಂಪಲ್ ಟ್ವೆಂಟಿ ತರ್ಟಿ ಎಕ್ಕರ್ಸ್ ಇರೋರು ಒಂದ ಸತಿ ಅಮೌಂಟ್ ಕೊಟ್ಟು. ಆಗಲ್ಲ ಅವರು ನಗದಿ ತಗೊಂಡ ಬಂದಿರ್ತಾರಲ್ಲ ಅದ್ರ ಸಂಬಂಧ ಅವ್ರಿಗೆ ಅಟ್ಲೀಸ್ಟ್ ಅದ್ರ ಇನ್ಕಮ್ ಅನ್ನ ಮೀಟ್ ಆಗ್ಬೇಕಲ್ಲಾ.
ಅಹಾ ಹೌದೌದು.
ಈ ಆದ್ರೆ ಬಹಳ ಕಷ್ಟ ಅವ್ರಿಗೆ ಮತ್ತೆ ಕೈಲಾಕಿ ಕಟ್ಬೇಕಂದ್ರೆ ಬಹಳ ಕಷ್ಟ ಇವಾಗ ನೋಡ್ರಿ. ಎಲ್ಲವೂ ಇನ್ಕ್ರೀಸ್ ಆಗ್ತಾವಲ್ಲ ಪ್ರೈಜಗಳು.
ಹಾ ಹೆಚ್ಚಿಗೆ ಹೇರ್ ಬಿಟ್ಟವ್ರೆ ಎಲ್ಲ ಎಲ್ಲ ಪ್ರೈಸು.
ನಿಮ್ಮ ಏನಾನಂ ಡೈರಿ ಗೀರಿಯಾವ ಡೈರಿ ಗಿರಿ ನೀವು ಮೈಂಟೈನ್ ಮಾಡಕತ್ತೀರಾ.
ಇಲ್ಲ ಯ ಯಾವ ಅಸಕ್ ಏನು ಅಸಕರುಗಳು ಮೊದಲು ಇದ್ ವು ಇವಾಗ ನಾವು ಸ್ವಲ್ಪ ಮನೆಯಲ್ಲಿ ಯಾರು. ಹಾ ಕಾಯಿ ಕಾಯೋರ್ ಇಲ್ಲಾದ್ ಕಾರಣ ಒಟ್ಟು ಮಾರಿದ್ವಿ.
ನಿಮ್ ಕಡೆ ಬ ನಿಮ್ ಕಡೆ ಬಫೆಲೋ ಮಿಲ್ಕ್ ಎಷ್ಟ ರೂಪಾಯ ಇರಿ.
ನಮ್ಮ್ ಕಡೆ ಒಂದು ಲೀಟರ್ಗೆ ಅರೌಂಡ್ ಅ ಸುತ್ತಲೂ ಒಂದ್ ನಲ್ವತ್ತು. ತು ನಲ್ವತ್ ರೂಪಾಯಿ ಇರ್ಬೋದ್ರಿ.
ಓಕೆ ಓಕೆ ನಿಮ್ಮ ಕಡೆ ಚೆನ್ನಾಗಿ ನಿಮ್ಮ ಕಡೆ ಚೆನ್ನಾಗಿ ಬಿಡ್ರೀ ನಮ್ಮ ಕಡೆ ಆಲ್ ಮೋಸ್ಟ್ ಒನ್ ಮಿಟ್ರಿಗೆ ಫಿಫ್ಟಿ ಫಿಫ್ಟಿ ಫೈವ್. ಕೇಳ್ತಾ ಇದ್ದಾರೆ.
ಹೌದೌದು ನಮ್ ಕಡೆ ಅದರ ಪಾ ಬ್ಯಾರೆರೆಲ್ಲ ಹೆಮ್ಮೆಗಳನ್ನ ಮೇಸ್
ಹಾ ಹಾ ಹ ಹಾ
ಹ್ಮ್ ನಾವ ಅಷ್ಟೇ ಇಲ್ಲ ಮತ್ತೆ ಆಡು ಆಡು ಕುರಿ ಕುರಿ ಮೈಸೊರು ಅಂತ. ತ್ರೋ ಆಡ ಕುರಿ ಸಾಕಾಣಿಕೆ ಮಾಡೋ ಅಂತ್ರು ಬಾಳ ಮಂದಿ ಇದ್ದಾರೆ ನಮ್ಮ ಕಡೆ.
ಹ್ಮ್ ಹ್ಮ್
ಆಡು ಕುರಿ ಸಾಕಣಿಂದೆ ಕಂಡಪಟ್ಟಿ ಲಾಭ ಇದೆ.
ಕುರಿ ಸಾಕಾಣಿಕೆನೆ ಬಾಳ ನಿಮ್ ಲಾಭ ಕೊಡತೆ ಅಲ್ಲ.
ಹ ಒಳ್ಳೆ ಒಳ್ಳೆಯ ಒಳ್ಳೆಯ ಆರೈಕೆಗಳನ್ನು ಆರೈಕೆ ಮಾಡಿ ದರೆ ಅವು ಕುರಿ ಮತ್ತೆ ಮೇಕೆಗಳಿಗೆ ವೇಳೆಯ
ನಾವು ಅದಕ್ ಕೇರ್ ಟೇಕರ್ ಆದ್ರೆ ನಮಗ್ ಬಹಳ ಪ್ರಾಫಿಟ್ ಕೊಡುತ್ತೆ.
ಹಾ ಒಳ್ಳೆಯ.
ನಾವೇ ನಾವೇ ನಾವೇ ಅದಕ್ಕೆ ಬಾಳ ವೈರಿತನೆ ತೋರ್ರಿಸಿದ್ರೆ ಮತ್ ನಮ್ಗೆ ಓದ್ಬ ಬಿಡತ. ಬಾಳ ಲಾಸ್ ಕೊಡುತ್ತೆ.
ಹಾ ಆದ್ರೆ ನ ಚಂದೆ ಒಳ್ಳೆ ಆರೈಕೆ ಮಾಡಿದ್ರೆ ಬಾ ಭಾರಿ ಲಾಭ ಇರತ್ತದೆ.
ಹೌದೌದು ಒಳ್ಳೆ ಆರೈಕೆ ಮಾಡಿದ್ರೆ ಚೆನ್ನಾಗಿರುತ್ತೆ.
ಹ್ಮ ಅತ್ತಿ ಅ ಪ್ರತಿ ನಿಮ ಅನ್ಸಿದ ಪ್ರಕಾರ ಯಾ ಫರ್ಟಿಲೈಸರ್ಸ್ ಅಂದ್ರೆ ಕುರಿಗೊಬ್ಬರ ಅಂತ ಹಾಕಬೇಕ ಏನ್ರಿ ಇಲ್ಲ
ಫಸ್ಟ್ ಕುರಿಗೊಬ್ಬರ ಹಾಕ್ಬೇಕ್ರಿ ಆಮ್ಯಕ್ ಮಜ್ ಮಧ್ಯೆ ಮಧ್ಯೆ ಮಳೆ ಬಂದೋಗಿರುತ್ತಲ್ಲ ಅವಾಗ ನಾವು ಫರ್ಟಿ ಕೆಮಿಕಲ್ ಫರ್ಟಿಲೈರ್ಸ್ ಹಾಕ್ಬೇಕು
ಮತ್ತೆ ಹೇಳ ಅಗ್ರಿಕಲ್ಚರ್ ಅಷ್ಟು ಹೇಳದ ಪ್ರಕಾರ ಹಾ ಹ ಕೆಮಿಕಲ್ ಫರ್ಟಿಲೈಜರ್ಸ ಹಾಕಬಾರದಂತರಲ್ಲ
ಹಾಕಬೇಕ್ರಿ ಕೆಮಿಕಲ್ ಫರ್ಟಿಲೈರ್ಸ್ ಹಾಕ್ಲಾರ್ದ ನೀವ್ ಹತ್ತಿ ಹೆಂಗ್ ಬೇಳಿತಿರ ಆಲ್ಮೋಸ್ಟ್ ಎಲ್ಲಾರ ಮಾಡ್ತಾರ ಅಗ್ರಿಕಲ್ಚರಿಸ್ಟ್ ಅವರು ಸ್ಟಡೀಸ್ ಪ್ರಕಾರ ಓದಿರ್ತಾರಲ್ಲ ಬರೆ ಮಾಲ್ಲಿಂದ ಹೇಳಿರತ್ತಾರಿ
ಹ್ಮ್ ಹ್ಮ್
ಅವರು ಅಗ್ರಿಕಲ್ಚರ್ ಅಗ್ರಿಕಲ್ಚರಿಷ್ಟ ತಾವ ಏನ್ ಓದಿತಾರ ಹೇಳ್ತಾರ ಬುಕ್ಕಿಶ ನಾಲೆಜ್ ಅವರದು ನಾವ ಜನರಲಾಗಿ
ಅವರು ಹೇಳಿದ್ ಪ್ರಕಾರ ಮಾಡಿದ್ರೆ ಇಳುವರಿ ಬರಲ್ಲ ಅಂದೆ
ಹಾ ಅವ್ರು ಹೇಳಿದ ಪ್ರಕಾರ ಎಲ್ಲ ಮಾಡ್ ಬ್ಯಾಡರಿ ನೀವ ನೋಡ ನಾವು ಅಗ್ರಿಕಲ್ಚರ್ ಮುಗಸಿ ಹೊರಗೊಗಿಂದ ನಾವು ಬುಕ್ಕಿಷ ನಾಲೆಜಗ ರೈತರಿಗ ಕೊಟ್ರೆ ರೈತರೆಲ್ಲ ನೋಡಿ ನಗ ಬಿಡ್ತಾರೀ ಓ ಏನ್ರೀ ಬುಕ್ಕಿಶ ನಾಲೇಜ್ ಕೊಡ್ತೀರಿ ನಮ್ಮಷ್ಟ್ ನಾಲೆಜ್ ನಿಮ್ಗೂ ಇಲ್ಲ ಅಂತಾರೆ
ಹೌದೌದು
ನೋಡ್ರಿ ಮತ್ತೆ ಮತ್ತೆ ಏನ್ ಸಮಾಚಾರ ಆರೋಗ್ಯ ಎಲ್ಲ ಚೆನ್ನಾಗಿಟ್ಟಗರಿ ಈ ಟೈಮನಾಗ ಆರೋಗ್ಯ ಏರುಪೇರು ಆಗ್ಬೋದು
ಹಾ
ಆರೋಗ್ಯವೇ ಮಹಭಾಗ್ಯ ನಾವಲ್ಲದೂ ಆರೋಗ್ಯ ಇಟ್ಟಕೊಂಡ್ರೆ ನಮ್ಮ ಮುಂದೆ ಏನೆಲ್ಲ ಮಾಡ ಏನೆಲ್ಲ ಮಾಡ್ಬಹುದು ಆರೋಗ್ಯ ಇಲ್ಲಾಂದ್ರೆ ಎಲ್ಲಾ ನಷ್ಟ
ಹಾ ಹೌದೌದು
ನಮ್ ಹಿರಿಯರ ಹೇಳಿದ ಪ್ರಕಾರ ಗಾದೆ ಸುಳ್ಳಾದರು ವೇದ ಸುಳ್ಳಾದರು ಗಾದೆ ಸುಳ್ಳಾದರು ಯಾವು ಗಾದೆ ಮಾತ ಯಾರು ಸೃಷ್ಟಿಸ್ತಾರೆ ಅಂದ್ರೆ ನಾವು ಇನ್ನಕ್ಕೆಲ್ಲ ನಮ್ಮ ಪೂರ್ವಜರೆಲ್ಲ ಮಾಡ ಹೋಗಿರ್ತಾರಲ್ಲ ಅದ ಅಫೆಕ್ಟ್ ಗೆ ಗಾದೆ ಮಾತುಗಳನ್ನ ಸೃಷ್ಟಿಸುತ್ತೆ ಸೊ ಅದಕ್ಕೆ ಆ ಮಹಾಭಗ್ಯ ನಿಮ್ದ ಆರೋಗ್ಯ ಸಲ್ಪ ಏರುಪೇರು ಆಗ್ತಿರತೇ ಸ್ವಲ್ಪ ಎಲ್ಲ ಚೆನ್ನಾಗ ನೋಡಕೋರಿ ಚಲೋ ಚೆಕ್ಪ್ ಮಾಡಸಕೊರಿ
ಹಾ ಸರಿ ತೋರಿ
ಸರಿ ಸರಿ ಸರ್ ಥ್ಯಾಂಕ್ ಯು
ಥ್ಯಾಂಕ್ ಯು